ಹಲೋ
ಒಂದ್ ನಿಮಿಷದ ಒಂದ ನಿಮಿಷ ಮಾಡ
ಹಾ ಕೆ ಹ
ಏನ ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸತ್ ಕೇಳಿಸ್ತಿದೆ
ಹಾ
ನಿಮ್ದು ಹಿಂದೆಗಡೆ ಸದ್ದು ಕೇಳಿಸ್ತಿದೆ
ಹ ಮನೇಲಿ ಜನ ಇದ್ದಾರೆ ಅದಕ್ಕೆ
ಹೌದಾ ಹ್ಮ್ ಹ್ಮ್ ಮತ್ತೆ ಆರಾಮ
ಹಾ ಏನ್ ಮಾಡ್ತಿದ್ರಿ
ಏನಿಲ್ಲ ಸುಮ್ನೆ ಕೂತಿದ್ದೆ ಈ ಕ ತಿಂಡಿ ತಿಂದ
ಹಾ
ಹ್ಮ್ ನೀವ ನಾಷ್ಟ ತಿಂದ್ರಾ
ಹಾ ತಿಂದೆ ಏನ್ ತಂದಿ
ಹ ನಾನು ದೋಸೆತಿಲ್ಲೆ ನೀವು
ನಾನು ದೋಸೆ ತಿಂದೆ
ಹ್ಮ್
ಹ್ಮ್
ಎಷ್ಟ ದೋಸೆ ತಿಂದಿರಿ
ಈಗ ಎಷ್ಟ ದೋಸೆ ನ ಎರಡು ದೋಸೆ ತಿಂದೆ
ಹೌದಾ ಹ್ಮ್ ಹ್ಮ್ ಮತ್ತೆ ನೀನ್ ಸಮಾಚಾರ
ಹ್ಮ್ ನೀವೇ ಹೇಳ್ಬೇಕು
ಅಲ್ಲಿ ನಿಮ್ ಹಿಂದೆಗಡೆ ನಿಮ್ ಮನೇಲಿ ಮಾತಾಡ್ತಿದರಲ್ಲ ಅವ್ರಿಗೆ ಮಾತಾಡ್ಬೇಡಿ ಅಂತ ಹೇಳಿ
ಹ ಓಕೆ
ಹ್ಮ್
ಒಂದ್ ನಿಮಿಷ ಇರಿ ನಾನು ಆಚೆ ಬರ್ತೀನಿ
ಹ್ಮ್
ಹ್ಮ ಇವಾಗ ಕೇಳಿಸತಿದಿಯಾ
ಹ್ಮ್ ಕೇಳಿಸ್ತಿದೆ ಹೇಳಿ ಇಲ್ಲ ಏನು ಸದ್ದಿಲ್ಲ
ಹಾ ಹ್ಮ್ ಮನೇಲೆಲ್ಲ ಹೆಂಗಿದ್ದಾರೆ
ಚೆನ್ನಾಗಿದ್ದಾರೆ ನಿಮ್ಮ ಮನೇಲೆ ಎಲ್ಲಾ ಹೆಂಗಿದ್ದಾರೆ
ಹ್ಮ್ ಚೆನ್ನಾಗಿದ್ದಾರೆ ಹ್ಮ್ ಹ್ಮ್ ಹ್ಮ್ ಮತ್ತೆ ಏನ್ ಮಾಡ್ಬೇಕ ಅನ್ಕೊಂಡಿದ್ದೀರಾ
ನಾನು ಡೈಲಿ ಡೈಲಿ ಊಟ ಮಾಡಿ ಮಲ್ಕೋಣಣ ಊಟ ಮಾಡೋದು ಮಂದ್ಕೊಳ್ಳೋದು ಮಾಡೋಣ ಅಂತ ಅನ್ಕೊಂಡಿದಿ ಅದಕ್ಕಿನ ಕೆಲ್ಸ ಬೇರೆ ಬೇಕ ನ ನಿಮ್ದಿ ಜೀವನ ಅಲ್ವಾ
ನಿಮ್ದಿ ಜೀವ್ನಾನೇ ಬಟ್ ಹೋದ್ ಮುಗೀತಲ್ಲಾ ಮುಂದಕ್ಕೆ ಏನ್ ಮಾಡ್ಬೇಕು
ನಾನು ಐ ಎ ಎಸ್ ಆಫೀಸರ್ ಆಗಣ ಅಂತ ಕಾಂಪಿಟೇಟಿವ್ ಗೆ ಪ್ರಿಪೇರ್ ಆಗ್ತ ತಿದ್ದೀನಿ ಹ್ಮ್
ಚೆನ್ನಾಗಿ ಓದ್ಕೊಂಡು ಚೆನ್ನಾಗ್ ಬರೀರಿ
ಹ್ಮ್
ಅವಾಗ ನನ್ ಸ್ನೇಹಿತೆ ಐ ಎ ಎಸ್ ಆಫೀಸರ್ ಅಂತ ಹೇಳ್ಕೋಬೋದು
ಹೌದಲ್ವಾ ಹ್ಮ್ ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕು ನೀವ್ ಹೇಳಿದ್ರೆ ನಂತ ಕೇಳ್ಸ್ಕೊಂತೀನಿ
ಎಲ್ಲ ನೀವೇ ಹೇಳ್ಬೇಕು ಹ್ಮ್ ನೀವೇ ನೀವೇನ್ ಓದ್ಬೇಕು ಅಂತ ಅನ್ಕೊತಿದ್ದೀರಾ
ನಾನು ಎಮ್ ಬಿ ಎ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೋಡೋಣ ಕೆಲ್ಸ ಸಿಗು ಕೆಲ್ಸದ ಕಡೆ ಹೋಗ್ತೀನಿ ಇಲ್ಲ ಎಮ್ ಬಿ ಎ ಮಾಡ್ಕೊಂಡು ಮುಂದಕ್ಕೆ ಅದ್ರ ಮೇಲೆ ಕೆಲ್ಸ ಹುಡ್ಕೊಡು ಇಲ್ಲ ಇನ್ನು ಮುಂದಕ್ಕೆ ಓದೋದು ಮನೇೆಯಲ್ಲಿ ಹೇಗ್ ಹೇಳ್ತಾರ ನೋಡೋಣಓದ ಸಾನ ಅಂದ್ರೆ ಓದಕ್ ನಾನ್ ರೆಡಿ ಇದೆ
ಹ್ಮ್
ಅವ್ರಗೂನು ಕಷ್ಟ ಕೊಡ್ಬಾರ್ದು ಅಲ್ವಾ ತುಂಬಾ ದಿನ
ಹೌದು
ಹ ನಮ್ ಕಾಲ್ ಮೇಲೆ ನಾವ್ ನಿಂಕೊಬೇಕು ಅಂತ ಐತೆ ಆದ್ರೂ ಕೆಲ್ಸ ಸಿಗೋದ್ ಕಷ್ಟ ಆಯ್ತಲ್ವಾ
ಹ್ಮ್
ಕಡೆಯಿಂದ ಏನಾದ್ರೂ ಹೆಲ್ಪ್ ಮಾಡಿದ್ರೆ
ಹ್ಮ್
ಹ ಹಂಗೆ ನೋಡೋಣ ಅಂತ ಅನ್ಕೊಂಡಿದೀನಿ ಅಕ್ಕ ಆಲ್ರೆಡಿ ಕೆಲ್ಸ ಮಾಡ್ತಾ ಇದ್ದಾರೆ ಹ್ಮ ಹಂಗೆ ಅಕ್ಕನ್ ಜೊತೆಗೆ ಕೆಲಸ ಮಾಡದ ಇಲ್ಲ ಓದೋದ ಅಂತ ಯೋಚನೆ ಮಾಡ್ತ
ನೋಡಿ ನಿಮ್ಮ ಅಕ್ಕ ಒನ್ಸ್ ಮಾತಾಡ್ಸಿ ನಿಮ್ಮ ಅಕ್ಕ ವಿಚಾರಸಿ ನೋಡಿ ಹ್ಮ್
ಮತ್ತೆ
ಮತ್ತೆ ಹೇಳ್ಬೇಕು ನೀವೆ ಸಮಾಚಾರ
ಬರುತ್ತಾ ನಿಮ್ಗೆ
ಹಾ ಮಾಡ್ತೀನಿ ಚಿತ್ರಾನ್ನ, ಉಪ್ಪಿಟ್ಟು ಹ್ಮ್
ಹ್ಮ್ ಏನೇನ್ ತರ ಮಾಡ್ತೀರಾ ಆವೆರಡೆನ ಇನ್ನ ಏನಾದ್ರೂ ಮಾಡ್ತೀರಾ?
ಬರೋದು ಇನ್ನ ಕಲಿಬೇಕು.
ಹ್ಮ್ ಮನೆಯಲ್ಲಿ ಅಮ್ಮ ಚೆನ್ನಾಗ್ ಅಡುಗೆ ಮಾಡ್ತಾರಲ್ವಾ‌. ತಿನ್ಕೊಂಡಿದ್ರೆ ನೆಮ್ಮದಿಯಾಗಿ ಇರಬಹುದು. ಅದೇನೆ ಸಾಕು ಅನಿಸ್ತಾ ಇರುತ್ತೆ ಆದ್ರೆ ಅವರು ಕೇಳಲ್ಲ ಕಲಿತುಕೊಳ್ಳಿ ಕಲಿತುಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ.
ಹ್ಮ್ ಏನ್ ಮಾಡೋದು ಎಲ್ಲಾರ್ ಮುಂದೆನೂ ಹೊರದು ಹ್ಮ್
ಮತ್ತೆ ಎಲ್ಲಾದ್ರೂ ಪ್ರವಾಸಕ್ಕೆ ಈ ತರ ಎಲ್ಲಾ ಹೋಗೋರು ಏನಾದ್ರು ಇದೆಯಾ ನಿಮ್ದು
ಹ್ಮ್ ಹೋಗ್ತೀನಿ
ಹ್ಮ್ ಎ
ನನ್ ನನ್ ನನ್ ಸ್ನೇಹಿತರು ಇದ್ದಾರೆ
ಹಾ
ಅದು ಹೋಗ್ತಾ ಹೋಗ್ತಾ ಹೋಗಿರತ್ತೀನಿ
ಹೌದಾ ಎಲ್ಲೆಲ್ಲಿ ಹೋಗಿದ್ರಿ
ನಾವು ಇಲ್ಲೇ ಇಲ್ಲೇ ಬೆಂಗಳೂರು ಸುತ್ತಮುತ್ತಾನೆ
ಹೌದಾ ಹಾ ಬೆಂಗಳೂರು ಆಚೆೆಗೆ ಎಲ್ಲೂ ಹೋಗಿಲ್ವಾ
ನಂಡೂರ ಚಂದು ನನ್ ಅದೇ ನ ಫ್ರೆಂಡು ನ ಸ್ನೇಹಿತ ಒಬ್ ಹ್ಮ್ ಹೋಗಿದ್ವಿ ಆ ದೇವಸ್ಥಾನಕ್ಕೆ ಕೋಟಿಲಿಂಗೇಶ್ವರ.
ಓ ಚೆನ್ನಾಗಿರುತ್ತೆ ನಮ್ಮೂರ್ ಕಡೆನೆ ಅದು
ನಿಮ್ಮೂರ್ ಕಡೆನ ಅದು ಅದು ಹ್ಮ ಓಕೆ
ಏ ಮುಂದಿನ ಸಲ ಬಂದಾಗ ಹೇಳಿ ನಾನು ಇನ್ನು ನಿಮ್ಮನ್ನ ಭೇಟಿಯಾಗ್ತೀನಿ
ಹ್ಮ್ ಹೌದಾ ಸರಿ ಸರಿ ಹ್ಮ ಗೊತ್ತಿರಲ್ಲಿಲ್ಲ ನೀವು ಅಲ್ಲೇ ಇರೋದು ಅಂತ.
ಆ
ನೀವು ಅಲ್ಲೇ ಇರೋದು ಅಂತ ನನಗ್ ಗೊತ್ತಿರ್ಲಿಲ್ಲ
ಹ ಹೌದು ನನಗೂ ಗೊತ್ತಿರ್ಲಿಲ್ಲ ಅಲ್ವಾ ನೀವ್ ಆ ಕಡೆ ಎಲ್ಲಾ ಬಂದಿರ್ತೀರಾ ಅಂತ. ಎಲ್ಲಾರು ಬರ್ತಾನೆ ಇರ್ತಾರೆ ಎವ್ರಿ ವಿ ಆ ಯಾವಾಗ್ಲೂ ಶನಿವಾರ ಭಾನವಾರ ಪುಲ್ ರಶ್ ಇರುತ್ತೆ ಆ ಕಡೆ ತುಂಬಾ ಜನ ಬರ್ತಾ ಇರತ್ತಾರೆ
ಓಕೆ
ಈಸಿ ಅಲ್ವಾ ಒಂದು ರೈಲ ಅಲ್ಲಿ ಪ್ರವಾಸ ಮಾಡ್ಬೇಕು ಅಲ್ಲಿಂದ ಒಂದ್ ಬಸ್ ಇರುತ್ತೆ.
ನಮ್ದು ಚಿಕ್ಕಮಂಗಳೂರು ಊರು ಬನ್ನಿ ನಿಮಗೆ ಯಾವಾಗಾದ್ರೂ ಪ್ರ ವಾಸ ಎಲ್ಲಾ ಹೋಗ್ಬೇಕಂದ್ರೆ
ಹೌದಾ ಹ ಸರಿ ಸರಿ ನಾನು. ನೋಡ್ತಿದೀವಿ ನನ್. ಸ್ನೇಹಿತ್ರು ಎಲ್ಲ ಚಿಕ್ಕಮಂಗ್ಳೂರಿ ಈ ಇದ್ರಲ್ಲಿ ಚೆನ್ನಾಗಿರತ್ತಲ್ವಾ ಮಳೆಲಿ. ಎಲ್ಲ ಬೆಟ್ಟಕ್ಕೆಲ್ಲ ಹೋಗ್ಬೊದಲ್ವಾ.
ಹ್ಮ್
ನೋಡ್ತಾ ಇದಿನಿ
ಹ್ಮ್
ಹ್ಮ್ ಬಂದ್ರೆ ನಿಮ್ಗೆ ಕರೆ ಮಾಡ್ತೀನಿ.
ಹ್ಮು ಮಿಸ್ ಮಾಡ್ಬೇಡಿ.
ಹಾ ಮಿಸ್ ಮಾಡಲ್ಲ ಹಂಗೆ ನಿಮ್ಮನ್ನು ನೋ ನಿಮ್ಮುರ್ನು ನೋಡ್ದಂಗ ಆಗತ್ತೆ ಹ್ಮ್ ಚೆನ್ನಾಗಿ
ಹ್ಮ್
ಮತ್ತೆ ಮಧ್ಯಾಹ್ನ ಮೇಲೆ ಏನು ಏನ್ ಮಾಡ್ಬೇಕಂ
ನನ್ ಹತ್ರ ಒಂದಿಷ್ಟ್ ಬುಕ್ಸ್ ಇದೆ ಅ ಪುಸ್ತಕಗಳಿದೆ ಅದೆಲ್ಲಾ ಓದೋಣ - -
ಹ್ಮ್ ಯಾವ್ ತರ ಪುಸ್ತಕಗಳ್ ನೀವು
ನಾನ್ ಸ್ವಲ್ಪ ಪ್ರೀತಿ.
ಹಾ ಹಾ ಪ್ರೀತಿ ಪ್ರೇಮ ಕಡೆಗ ನಾನು ಅಂತವೆ ನಾನು ಓದ್ತೀನಿ ಪುಸ್ತಕಗಳು. ನಾನು ಒಂದ್ ಎರಡ್ ಓದಿದ್ದೀನಿ. ಚೆನ್ನಾಗಿದ್ದಾವೆ ಇನ್ನು ಒಂದು ಹ ಅಂದ್ರೆ ಹುಡ್ಗೀರು ಬಗ್ಗೆ ಔ ಒಂದು ಪುಸ್ತಕ ಇದೆ ಅದನ್ನ. ಇವಾಗ ಸ್ಟಾರ್ಟ್ ಮಾಡ್ಬೇಕ್ ಅನ್ಕೊಂಡಿದ್ದಿನಿ ನೋಡೋಣ ಅದ್ ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀನಿ ಅದನ್ನು ಓದಿ.
ಹ್ಮ್ ಸರಿ ಸರಿ
ಮತ್ತೆ
ನೀವೇ ಹೇಳ್ಬೇಕು ಹ್ಮ್ ನೀವು ನೆಕ್ಸ್ಟ್ ಇದು ಎಮ್ ಬಿ ಎ ಮಾಡ್ಬೇಕು ಅಂತ ಇದ್ರಲ್ಲ.
ಹ್ಮ್ ನೆಕ್ಸ್ಟ್ ಎಂ ಬಿ ಎ ಮಾಡ್ಬೇಕು ಅನ್ಕೊಂಡಿದ್ದೆ
ಹ್ಮ್ ಏನ್ ಆಯ್ತಕ
ಅದು ನಾನು ಒಂದು ಇದ್ ಮಾಡಿದ್ದೇನಿ ಎಕ್ಸಾಮು. ಪಿ ಜಿ ಸಿ ಇಟಿದು ಅದ್ರದ್ದಿನ್ನು ಇನ್ನು ಇದು ಬಂದಿಲ್ಲ. ಅಕ್ಕಗಳು ಅದ್ ಬಂದ್ರೆ ಯಾವ್ದು ಅಕ್ಕ ಬಂದಿದೆ ಅಂತ ಗೊತ್ತಾದ್ರೆ. ಅದ್ರ ಮೇಲೆ ಯಾವು ಕಾಲೇಜಲ್ಲಿ. ಇದ್ ಸಿಗತ್ತೆ ಅಂತ ನೋಡ್ಬೇಕಲ್ವಾ ಸಿಟ್ ಸಿಗತ್ತೆ.
ಹೌದು ಹ್ಮ್ ಹ್ಮ್
ಅದು ನಮ್ ಕ್ಯಾಸ್ಟ್ಗೆ ಹೆಂಗೆ ವರ್ಕಓಟ್ ಆಗತ್ತೆ ಅಂತ ಎಲ್ಲ ನೋಡ್ಬೇಕಲ್ವಾ.
ಹೌದು
ಹ್ಮ್ ಅದೆಲ್ಲಾ ನೋಡಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಹಂಗೇನೆ ಸರಿ. ಕೊಂತನಿ ಇಲ್ಲ ಕೆಲ್ಸ ಸಿಕ್ಕಿದ್ರೆ ಯಾವ್ದು ಎರಡಲ್ಲಿ ಎರಡುನೂ ಬರ್ದಿಟ್ಟಿದೀನಿ. ಒ ಒಂದ್ ಕಡೆ ಕೆಲ್ಸ ಹುಡುಕ್ತಾ ಇದೀನಿ ಇನ್ನೊಂದ ಕಡೆ ಎಕ್ಸಾಮ್ ಬರ್ದಿಟ್ಟಿದ್ದೀನಿ ಹೆಂಗ ಆಗತ್ತೋ ನೋಡೋಣ. ಅದೆಲ್ಲಾ ನಮ್ದು ಇಲ್ಲ.
ಹ್ಮ್ ಸರಿ
ಹ್ಮ
ಮತ್ತೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮಧ್ಯಾಹ್ನದ್ಮೇಲೆ ಬುಕ್ ಓದದ್ ಬಿಟ್ಟು.
ಕೆಲ್ಸ ಮಾಡೋಣ ಅಂತ ಇದ್ದೀನಿ ಹ್ಮ್ ಆಮೇಲೆ ಹೊರಗಡೆ ಹೋಗ್ಬೇಕ ಅನ್ಕೊಂಡು ಿ
ಹ್ಮ್ ಸ್ನೇಹಿ ಇರ್ತರ ಜೊತೆ ಮನೆ ಹೊರ್ಗಡೆ ಹೋಗ್ತಿದ್ದೀರಾ ಹ್ಮ್ ಎಲ್ಲಿ ಇದ್ದೀರಾ ಬೆಂ್ಗಳೂರಲ್ಲಿ ಇದೀರಾ ಚಿಕ್ಕಮಂಗಗಳೂರಲ್ಲಿ
ಇಲ್ಲ ನಾವು ಚಿಕ್ಮಂಗ್ಳೂರಲ್ಲ ಇದ್ದೀವಿ
ಹೌದಾ ಇವಾಗ ಚೆನ್ನಾಗಿರತ್ತಲ್ವಾ
ಏನ್ ಚೆನ್ನಾಗಿರುತ್ತೆ ಏನು
ಅ ಅಯ್ಯೋ ನೀವ ಇರೋರ್ಗ ಹಂಗೆ ನಮ್ಗೆ ನೋಡ್ಬೇಕು ನೋಡ್ಬೇಕು ಅಂತ
ನೀವು್ ಬಂದ್ರೆ ಒಂದ್ ದಿನ ಇರಲ್ಲ ಬನ್ನಿ
ಹ ಇಲ್ಲ ನನ್ಗಿಷ್ಟ ಆ ಕಡೆ ಆತರ ಮಳೆ ಚೆನ್ನಾಗಿರತ್ತೆ ಮರ ಎಲ್ಲ ನೆಮ್ಮದಿಯಾಗಿ ಇರ್ಬೋದು ಅದನ್ನ ನೋಡ್ಕೊಂಡೆ ಆಾಗ ಫೋನ್ ನೋಡಂಗಿರಲ್ಲ ಬೇರೆ ಯೋಚನೆ ಇ ಲ್ಲ ಒಂದ್ ಸ್ವಲ್ಪ ನಮ್ಗೆ ಅಂತ ಒಂದು ಆಹ
ಪರಿಣಾಮ ಸಿಗುತ್ತೆ
ಹೌದು
ಹ್ಮ್ ಮತ್ತೆ ಏನ್ ಸಮಾಚಾರ
ಹೇಳ್ಬೇಕು ರೀ ನೀವು
ಹ್ಮ್ ಹ್ಮ್
ಹ್ಮ್ ಹ
ಆರಾಮಿದ್ದೀರಲ್ಲ
ಹ ತಮ್ಮ ಏನ
ಒಂದು ಸೆಕೆಂಡ್ ಪಿ ಯು ಸಿ ಮುಗ್ದಿದೆ ಒಂದು ಒಳ್ಳೆ ಅಂಕಗಳೇ ಬಂದಿದೆ ಇವಾಗ ಪಿ ಜಿ ಸಿ ಟಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಿದ್ದೇನೆ ಅದು ರಿಸಲ್ಟ್ ಬಂದ್ಐತೆ ಓಕೆ ಕೆ ಬಟ್ ನೋಡ್ಬೇಕು ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಸೇಸ್ತೀವಿ ಇಲ್ರಿ ನಮ್ಮ ಅಪ್ಪಾಜಿ ಕಾಲ್ ಮಾಡ್ತಿದಿದ್ದಾರೆ ನಿಮಗ್ ಮಾಡ್ತೀನಿ ಮತ್ತೆ ಹ್ಮ್